ಹ್ಮ ನೋಟ ರೇಪನಿಯೋ
ನಾ್ರಾಮ ನೋ್ರಿ ನಿಂಗೈತ್ರಿ ಮೂರ ಅಪ್ಪ ನಿಂಗೈಐತ್ರಿ ನಿಮ್ೂರದ
ಯಾವ್ದಪ್ಪನ್ೀ ಅದಪ್ಪಾನ ಎಲ್ಲ ಏನಲ್ಲ ಸುಮ್ಮ್ ಮನಯಾಗ ಸುಮ ನೋಡ್ರ ಹಓಲಿಲ್ಲ ಏನ್ ಮಾಡಿಲ್ಲ ಸುಮನೆವು
ಹೌದೌದ್ರೀ ನಾವ್ನ್ ಹೋಗಿದ್ರಿ ಮೂರ್ ಗಂಟೆೆಗೆ ಐತ್ೀ ಜಲ್ಲಿಿನ ಮಾಡಿಬಿಟ್ರಿ ಬಿಸ್
ಏನ್್ರೀ ವರ್ಸ ವರ್ಸ ಅಲ್ಲ ಆಡದು ಪಣದು ರಾತ್ರಿ ಹಾಕ್ತತಿರಿ ಹೋಗ ಬರಾಟಿಗೆ ನೋಡಾಕ್ ಮನ್ಸ ಬರ್ತ್ರಿ ಇವತ್ ಏನ್ರೀ ಅಲ್ಲಿ ಏನ್ ಇಲ್ವ ಇಲ್ಲ ಸು ಸೈಲೆಂಟ್ ಆಿರೋ ಸೈಲೆಟ್ ಆಗ ಬರೋ ಅ್ರ ಅದೇ ಮೂರ್ಂೆ ಮತ್ತತ್ ಬಿಟ್ರ ಅ್ರ
ಹ್ಮ್ ಮೂರ್ ಗಂಟೆಗೆ ಇದ್ ಮಾಡಿಬಿ್ರ ಏನ್ ಮಾಡ್ರಿ
ಅಂಗ್ರಿ ಗೊತ್ತಾ ಒಂದು ಒಂದ್ ಜಸ್ಟ್ ಒಂದ್ ಯಾರ ಕೂಡ ಹೆಏಣ ಹೋಯದ್ರು ಕೂಡ ಅಷ್ಟ ಊರಾಗ ಅದ ಇರ್ತದ ಮತ್ತೆ ಒಂದು ಒಂದು್ ಅಂತ ದೊಡ್ಡ ದೇವರು
ದೇವಡ್ರಿ ಹ ಸತ್ಳ ಶರಣ ಅನ್ರಿ
ಮತ್ತೆನ್ ಒಂದ ಅ ಇಲ್ಲ ಅಂದ್ರೆ ಮತ್ತೆನ್ ಹೆಂಗ ಆಗ್ಬ ಬಿಡ್ರಡ್ರರು ಜನ್ರಿಗೆ
ಹ್ಮ್ ಒಂದ್ ಹಲಿಗೆ ಹ ಅಲ್ರಿ ಒಂದ್ ಹಲಿಗೆಲ್ರಿ ಒಂದ ಏನ್ಿಲ್ರಿ ಎಪ್ಪು ಈ ನನ್ ಸೈಲೆಂಟ್ ಮಾಡಿಬಿಡ್ರಿ
ವರ್ಷ ಯಾರಿಗ ಕೂಡ ಮನ್ಸಲ್ರರಿ ದೇವ್ರಡಕೆ ಮನ್ಸ
ಇಲ್ಲ ಇಲ್ಲ ಯಾರ್ು ಯಾರು ಬಂದೇ ಅಲ್ರಿ ಸಮನೀಪ ಬಂದಿಲ್ಲಾ ನಾವ್ ಸಣ್ಣ ಹುಡುಗರು ಎಲ್ಲ ಸಂದಿ ಎತ್ತ ಇರಿ
ಅದವರು ಇದ್ರೆ ಒಂದ್ ಉರುಪ ಬರ್ದಿರದು
ಹ್ಮ ರೀ ಅದ್ರಾಗ ಅದ್ರಾಗ ನಿನ್ನೆ ನಿನ್ನೆ ಕುದು್ರಗಳು ಮನೆಗ್ ಬಂದಿದ್ರೀ ಎಲ್ಲಾರ ಮನಗ್ ಬೇಟಿ ನೋಕ್ಷ್ಟ ಬಂದು ಇಷ್ಟ ಅಕ್ಕಿ ಇಕ್ಕಿ ನಿಡ್ಸ ಹತಾರರಿ ಬ ಹ್ಮ್ ನಮ್ ಕಡೆ ಮನಗ್ ಬರ್ತಾರೀ ನಮ್ಮ್ ಮನಗ್ ಅದಕ್ ಬರ್ತಾರಿ ಬರಣ ಎಲ್ಲ ಹೇಳಿದ್ರ ಯಾರ್ ಮಾಡ ತರ ಅವ್ರು ತಿನ್ೋತ್ತನ್ ತರವಾಗಿಡಲ್ಲ ಅಂದಷ್ಟಾರ ಅ ಹಾ ರ ಅವರು ಹೇಳಿದ್ರ ಕೊ ಕುರ್ಚ ಕುಂದ್ರ ಶ್ರೇಶ ಹೇಳಿ ಮಾತಾಡ್ರ ಆಗ ಆಯ್ತ್ರಿ ನಾಲ್ಕ ತಕ ೈತ್ರಿ
ಹ್ಮ್ ಯಾವಾಗ ಎಲ್ಲಿದ್ರೆ ಈಗ
ರೀ ಹೊರಗ್ ಬಂದೇನ್ರೀ ನಾವ್ ದೋಸ್ತ್ರು ಬಲಿಿರಿ ಆಯ್ತ್ರಿ ಅದೇ ಚಿಕ್ಕ ಇದು ಬ್ಯಾಟಿ ಬೇಟಿ ಕಂಡ ಇಟ್ಟಿದ್ರಿ ಅಲ್ಲಿ
ಇದು ನಿಮ್ದ್ದ ದಪಾನ್ ದಿನ ಬೇಟೆ ಯಾಕ ಮಾಡ್ತೀರಂತ ಗೊತ್ತಾಗ್ತಿಲ್ಲ ನಮ್ಗೆ ಅ
ಅದ್ರ ಬಗ್ಗೆ ನಾ ಅಂದ್ರೆ ಅಷ್ಟುೊಂದು ತಿಳ್ದಿರ್ತ ನನಗನು
ಗೊತ್ತಿಲ್ಲ ಅಂದ್ರೆ ಇಲ್ಲ ನಂಗೆ ಗೊತ್ತಿರುತ್ತಲ್ ಯಾಕಂದ್ರೆ ಹಿಂದಿನ ವರ್ಷಗಳಲ್ಲಿ ನೀವು ಒಂದ ಅದ್ರ ಒಂದ ಎರಡು ಮೂರು ಆಡಗ ಬ
ಹ್ ಬರ್ದವ್ರೀ ಇದ್ರ ಬಗ್ಗೆ ಅಷ್ಟೊಂದ್ ಮಾಹಿತಿ ತಿಳ್ಕೊಂಡ ಇಲ್ರಿ. ಡಿ ನಾನ್. ಹ ಇನ್ನ ಇನ ಬಾಳ ಅದ್ರಿ ಚಳ್ಕದ್ರಿ ಇನ್ನ ಕಮ್ಮಿ. ನಾ ತಿಳ್ಕೊಂಡ್ರ ಬರೇ ಒಂದು ಮುಕ್ಕಾಲು ಭಾಗ ರೀ ಇಲ್ರಿ ನಾ ತಿಳ್ಕೊಂಡ್ರ ಬರೇ. ಮುಕ್ಕಾಲು ಬಾಗಾರಿನ.
ಹೌದೇನ್ ರೀ.
ಹಾ ಬಾಳ ಇದ್ರಿ ತನ್ ಸ್ವಲ್ಪಲ್ರಿ. ನೀವು ಬರ್ತೀವ್ರರಿ ಬರಾಮಂತ್ರಿ.
ಹ ನಾ ಸಮೀರ್ ಅವ್ರು ಕರ್ಕೊಂಡ್ ಬರ್ಬೇಕ್ರ ಸಮೀರ್ದವ್ರದ ಏನ ಗಾಡಿ ಇಲ್ಲ ಅಂತ ಹೇಳತರ ನನ್ ಗಾಡಿ.
ಹ ಇಲ್ಲ ರೀ ಕಳ ಗಾಡಿ ಕಳಿಸತರಿನ್ ರೀ ಬ್ರಹಾಮ್ಸಬಾ ಅವರು ಬರತ್ರಿಂರಿ. ಇ ಬರ ಅವ್ರು ಏನ್ ವಾಪಸ್ ಬಾರೆ ಮತ್ತೆ ನಾ ಕರ್ ಅವ್ರ ಸಿಟಿಗೇ. ಹಾ ಇಲ್ಲಿನ್ ಕಳ್ಸಿರಲ್ರಿ ನಿಮ್ ಕಡೆಗ ಅಂತ. ಇಲ್ರಿ.
ಹಾ ಹೋಗಿ ಕರ್ಕಂಬಾಪ್ಪಾ ನಾನು ದೋಸ್ತರನ್ನ ಬಿಟ್ಟು ಹೆಂಗೇ ನಾವು. ಇರೋದಾಗತ್ತ ಅಂತ ಹೇಳಿ ಕರ್ಕೊ ಅದಿ ತಂದಿದೀವ್ ನಾವವು ಇಲ್ಲಿ ಕಬಾಬ ತಂದಿದೀವಿ.
ಹಾ ಹೌದೌದು.
ಮತ್ತೆ ಎಂತ ತಿನ್ನಕ ಆಗತಿ ಕ್ರಿ ದೋಸ್ತ ಬಿಟ್ಟ ಅದಕ್ಕೆ ಕಪ್ಪಾ.
ನಾವ್ ಅಲ್ರಿ ನಾವ ಒಂದೊ ಒಂದೊಂದ ಟೀವಿ ನಾ್ ನಡ್ಕಂತ. ಬಂದವಲ್ರರಿ ನೋಡಿದಲ್ರರಿ.
ನಾನೇ ಬಂದಿದ್ರಿ ನಾನನ್ ಐದ್ ವರ್ಷ ಗಾಡಿ ತಗೊಂಡೋಗಿ ಎಷ್ಟೋ ಸರಿ ಬಂದೀನಿ ನಾನು.
ತ್ತೆ ಈಗ ನೀವುನ್ ಪಾಡ್ರಿ ಇಲ್ಲಿಯ ಆದ್ರ ನಾವ್ ಅಲ್ ಶುಂಬ್ರ ತಳ್ರಿ ನಡ್ಕಂತ.
ಅವ್ರ ಎಲ್ಲ ದೊಡ್ ಲೆಕ್ಕದಗಾರ ಅವ್ರಿ.
ಹ್ಮ ಇನ್ನ ಇವ್ರು ಕಮ್ಮಿರಿ ನ ಕಣಿಗ್ ಹೋಗಿ ಬುತ್ತಿ ಕೊಟ್ಟು ಬಂದಿರಿ ನಡ್ಕಂತು ಮೂರ್ನಾಕು.
ಏ ಮಾಡ್ಬೇಕಾಗ್ತದ್ರೀ ಜೀವನದದು ಏನಾದ್ೂ ಮಾಡ್ಬೇಕಾಗತ.
ಕೈ ಚಾಚಾ ಮಂದಿ ಎಷ್ಟು ನಗಷ್ಟ್ ಒಬ್ಬ ಹೋಗಿ ಕೊಟ್ಟ ಬರ್ತನ್ರಿ.
ಹ ನಡಡ್ಕ ಅಂತಾದ್ ಹೋಗ್ಬೇಕಕ್ತ ಗಾಡಿ ಮಾಗಾದ್ರ ಹೋಗ್ಬೇಕವ ಕಾರ್ ಮ. ಹೋಗ್ಬೇಕಾಗ್ತದೆ ಸಮಯ ಸಂದಭ ಸಮುದರವಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗ್ತದೆ.
ಅದಿಕಾರಿ ಏನ್ ಮಾಡಕಲ್ ಅವ್ರ ಯಾಕ. ಮನ್ಗ ಬೆಳಸಾರ ಅವರು. ಅ್ರ ಅವದ ಮನೆಗಂಗ್ ಬಳಚಾರಲ್ರಿ.
ಏ ಅದನ್ ಬರವ್ರ ಎಲ್ಲಾ ಮುದ್ ಮಾಡ್ಯಾರ ಬೇ್ದ ಹಂಗಗೆಲ್ಲ ರೊಕ್ರ್ ಕೊಟಾರ.
ಹ ಮ ನೋಡ್ರಿ ಎ ಮ ಬರ್. ಡೆ ಎದು ಸಾವಿರ ಕೋಟ್. ಟ್ಟದು ಕೊಟ್ಟೆ ಅಂತ ಮಾಡ್ತಾರ ಆ ಫುಲ್ ಒಜ್ಜ ಹೋಗಿ ಕೊಡತಿ.
ಬಸ ಆಡಿ ಜನ ವರ್ಷ.
ಏ ಎಲ್ಲಿ ಬೋಸ ಆಡಾವ್ರೀ ಅಲ್ಲಿಗೆ ಇಲ್ಲ ಅಲ್ಲಿಗಿನೇ ಬ್ಯಾನ್ ಮಾಡ್ರರಿ ಅಲ್ಲಿ ಬೋಸ ಆಡ ಕೊಡ್ತಾರ್ರೀ.
ಅವಾಗನ ಬಿಟ್ಟಿಲ್ಲಾನ.
ನಮಗೆ ಎಲ್ ಬಿಡ್ತಾರ.
ಹೌದ್ರೀ ಆ ಅವತ್ ನಾವವು ಸ್ವಲ್ಪ ಜೂ ಹೋಗಿದ್ರರಿ ನಾವು ಅದಕ್ಕೆಂತ. ಹ್ಮ್ ನೋಡಿಲ್ರಿ ಹೇಳ ಸರಿ. ಅದೇ. ಬಿಡದಿ ಟೌನ್ ಶಿಪ್ ಆಲ್ರಿ. ಚೀಟಿ ಮಾಡ್ಲತಾರಲ್ಲ ಇಲ್ಲಿ ಸ್ವಲ್ಪ ಪ್ರತಿಭಟನೆ ಮಾಡತ್ತ ನಮ್ ಬಿಜೆಪಿ ಪಕ್ಷದಿಂದ. ನ ಹ್ಮ್ ನಮ್ಮ ಪಕ್ಷ ಕರೆ ಕೊಟ್ಟ. ಬೆಂಬಲ ಸೂಚನೆ.
ಹೌದು ಹೋಗಬೇಕ್ರೀ ಅಂತ ಇದ್ರಾಗ ಇರ್ಬಕ್ರೀ ಇದ್ರ ಹೆಂಗನಾದ್ರಿ. ನಡೀಿದ್ರೆ ಹಾ ರೀ. ನೀ ನಮ್ಮಗೂನು ಕರ್ದಾರ ನಡುದು. ನಮನ್ ಕರ್ತಾರ ನೋಗ ನಮ್ ಕಾಂಗ್ರೆಸ್ ಪಕ್ಷದವರ ಕರ್ದಾರೀ.
ಹ್ಮ್ ಕಾಂಗ್ರೆಸ್ ಹಾಕಿರ್ತಾರೆೀ ಕಾಂಗ್ರೆಸ್ ದವ್ರ್ದ ಆಡಳಿತ ಪಕ್ಷ ಅಲ್ಲ.
ಏ ಕರ್ದ ಕರ್ದ ನಾವ್ ಇವ್ರ ಬಿಜೆಪಿ ದವನ್ ಕರ್ದಾರೀ ಅಮೀನ್ ರೆಡ್ಡಿ ಯಾಳಗಿ ಯಾಕಂದನ್ನ ನಮ್ಮ ಅಣ್ಣ ಅವರ್ ಅಲ್ಲಿ ಎಲ್ರಿರ ನಮ್ಮ್ ಅಣ್ಣವರು ಅಲ್ಲೇ ಕೆಲಸ ಮಾಡ್ಯಾರ್ರೀ
ಹೌದೌದು
ಕೆಲಸ ಮಾಡಿಕೊಟ್ಟ್ರರು ಅವರಿಗೆ ಎಲ್ಲ ಇದ್ ಮಾಡ್ರಿ ಅವ್ರ ಒಂದ್ಸಲ ಬೆಟ್ಟಿ ಆಗ ಅಂತ ಅನ ಗೊತ್ತಾರ ನಾವೇ ಆಗೋಲವ್ರಿ ಅಮೀನ್ ರೆಡ್ಡಿಯಾಳಗಿ ರಿ ಹಾ ರ ಅವವು ಕರಬೇಕ ಅಲ್ಲ ನಾವವು ಬೆಟ್ಟಿ ಆಗಲ್ ಯಾಕ ಹೆರು ಅಲ್ಲಿ ಕೆಲ್ಸ
ಹೌದು ಅಲ್ಲಿ ಎಲ್ಲ ನಿಮ್ಮ ಅಣ್ಣವರು ಮೊದಲೆಲ್ಲ ಅಲ್ಲೇ ಹೋರದ್ರಲ್ಲ ಅವಾಗ
ಏ ರೈಟ್ ಹ್ಯಾಂಡ್ ಅಣ್ಣಾವ್ರ ಅಲ್ಲಿ
ಹೌದು ನಿಮ್ ಮನೆ ಹೆಂಗ್ ಪರಿಚಯ ಆ ಕಡೆ ಅವ ಅವ ಕ್ಯಾಂಡಟ
ಎಲ್ಲಾ ಕಡೆ ಕಡೆ ಪಾಲಿಟಿಷಿಯನ್ ಐ ತಿರುಗಾಡ್ತಾರ್ ನಮ್ ಅಣ್ಣಾವ್ರು ಹ ಡೆತ್ ಆದರಲ್ರಿ ಸರ್ ತಿರಕೋಂಡ್ರಿ ತಿರಕೋಂಡ್ರಿ ಒಂದ್ ಮೂರ್ ನಾಕು ವರ್ಷ ಐತ್
ಇ ಹನ
ನೇಗ್ರಿ ಅದೇನ ಹೇಳ್ತಾರೆ ಕ್ರೂಸರ್ ಹೋಗಿ ಗೂದೆದರಿ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಐತ್ ಇದು ಕ್ರೂಸರ್ ಬಂದು ಉತ್ರಿ ಏನ್ ಮಾಡ ಅ ಮಾಡ ಅಲ್ಲಿಟೈ ಯಾರ್ದರೋಗ ಸ್ವಲ್ಪ ಅಲ್ಲ ರೀ ಕುಡ್ದರೆ ಡ್ರಿಂಕ್ಸ್ ಮಾಡಿದ ಅಲ್ಲರೀ ಇವ್ರೀ ಕೂಸರ್ದವರ್ರಿ
ಹ್ಮ್ ಕುಡುದುಷ್ಟಏನ್ ಗಾಡಿ ಎಡ್ಡು ಒಂದೇ ಕಡಿಗೊಂಡಿದ್ದ್ಏರಡು ಎದರ ಬಿದ್ರೆ ಇದ್ದು
ಎದ್ರ ಬಿದ್ರರಿ ಅದು ಏನು ಪಂಚರ್ ಆಂಗ ತಂತ್ರ ಆಗೆ ಹ ಕ್ರೂಸರ್ ಪಂಚರ್ ಆಗಿತ್ತಂ
ಆದ್ರೆ ಕ್ರೂಸ್ರು ಮುಂದಿನ ಗಾಡಿ ಪಂಚರ್ ಆಯ್ತ ಅಂದ್ರೆ ಮುಂದಿನ ಗಾ ಪಂಚರ್ ಆಯ್ತ ಅಂದ್ರೆ ಏನಾಗಿ ಜಡ್ಜ್ಮೆಂಟ್ ಸಿಗಲ್ಲ ಯಾ ಬ್ಯಾಲೆನ್ಸ್ ಆಗಲ್ಲ ಯಾ ಕಡೆ
ಹಾ ರೀ ಅದೇ ಪಂಕ್ಚರ್ ಆಗಿದ್ದೆ ಸಡನ್ಲಿ ಅ ಬುದ್ದಿಸನ್ ಇ ಮಾಡಿ ಟೈರ್ ಚೇಂಜ್ ಮಾಡ್ರ ಅಂತ ತೊಂಡ್ರಿ ಎಂಥವರ ಇದ್ದರ್ಬೇಕರು ಎಷ್ಟ ಬಂತನ್ರಿ ನಮ್ಗಂದ್ರ ಗೊತ್ತಿಲ್ರೀ ಅದ್ರ ಬಗ್ಗೆ ಎಲ್ಲ ನಮ್ಮ ವೈನಿ ಅವಲ್ಲ ಅವ ಹಣ ಹ ಜೈ
ಹ್ಮ್ ಲಾಯರ್ಗೆ ಎಷ್ಟು ಕೊಟ್ರಿ ಸರ್ ಲಾಯರ್ ಲಾಯ ಯಾರ ವಕೀಲ್ರು ನಿಮ್ ಕೇಸ್ ನಡೆಸಿದಂತ ವಕೀಲ್ರು ಎಷ್ಟೊಂದ್ರ ಅಮೌಂಟ್ನ
ರ ಕ್ಟ್ರ ಐತ್ರಿ ಬೈಕ್ ಐತ್ರಿ ಎಲ್ಲಾ ಟ ಅವ್ರ ತೊಂದ್ರ ನಮ್ಗೆ ಏನ್ ಒಂದ ರೂಪಾಯಿ ಇದನ್ನು ಮಾಡಿಲರಿ ಒಂದ ರೂಪಾಯಿ ನಮ್ ಕಡದ್ ಹೇಳಿಲ್ರಿ ಲಾಯ ಯೂರಿಯ ಕೊಡತಿ ಅಂದ್ ಕೆ ಸಿ ಹೇಳಿಲ್ರಿ
ಅಂದ್ರೆ ಕೇಸ್ನ ಯಾರ್ ನಡೆಸದರು
ನಾವ್ ಭಾಗ ನಸ ಅವ್ರರು ನಮ್ಮ್ ವೈನಿ ಅವ್ರ ಕಡೆ ಅವರು ನಡಸ್ಯಾರೀ
ಅಂದ್ರೆ ಇಲ್ಲ ಕೆಲ್ರು ಯಾವ್ರ ನಮ್ಮೂರನಾರ
ಏ ಇಲ್ಲ ಈ ಕಡೆ ಇದೆಲ್ಲ ಯಾದ್ ಯಾದ್ಗಿರಿ ಯಾದ್ಗಿರದವರು ರೈಚೂರ್ ಸೈಡ್ ಹ ರೈತ ವ್ ರೈತ ನೋಡಿ
ರೈಚೂರ್ದ ಬಾಳ ದೂರ ಆಯ್ತಲ್ ರೀ ಇಲ್ಲಿಂದ ರಾಯಚೂರು ಯಾಕ ಇಲ್ಲಿ ನಮ್ಮ ಲೋಕಲ್ ಯಾರು ಅಡ್ವಕಟ್ಗಳು ಸಿಗಲಿಲ್ವಾ
ಏ ಇಲ್ಲಾರೀ ಎಲ್ಲ ಬಂದ್ ಕೇಳಿದ್ರೀ ಕೇಳಿದ ಇಲ್ಲ ಕೊಡಲ್ಲ ಅಂತ ಅಂದ್ರೆ ಅವರು ಈ ನಮ್ ಕೈ ಆಗಿದ್ದಿಲ್ಲಲರಿ ಅವ್ರ ಕೈ ಇತ್ರಿ ನಾವು ಬಿುಟ್ಟುಬುಟ್ಟವ್ರೀ ನಮ್ಮ ಅಲ್ಲ ಏ್ ಬಂಗಾರ ಅಂತ ನಮ್ಮಣ್ಣ ಏ ಇತ್ತುಂದ ನಾವ್ ಏ ಮಾಡ ಬಿಟ್ಟಿ ಬಿಟ್ಟ
ಏ ಹಂಗಗೆ್ರಿ
ಅವರು ನೋಡ್ರಿ ಗಂಂದಾವ್ರ ರೊಕ್ಕ ಮ ೀ ಮೂರ್ ಜನ ಕಾರ್ಯ ಆಗಲ್ರಿ ಟ್ಯಾಕ್ಟರ್ೋಯ್ ಬಿಟ್ರಿ ಇನ್ ತರ
ಹ ಯಪ್ಪ ಇದೇಏನ್ರೀ ಮನ್ಷ್ಯನ್ ವ್ಯಕ್ತಿತ್ವ ಮನುಷ್ಯನ್ ಜೀವಕ್ ಬೆಲೆ ಕೊಡಾರಲ್ರರಿ ಬರೇ ದುಡ್ಡ ಕೊಡ್ತಾರಲ್ಲ ಹೆಂಗ್ರೀ ಈಗ ಹಿಂಗ ಇನ್ನು ಮುಂದೆ ಹೆಂಗ್ರ ಅವ್ರ ಮಕ್ಕಳು ಮೊಮ್ಮಕ ಸಮಾಜ
ಹೌದ್ರಿ ಮುಂದೆ ರೊಕ್ಕ ಬರೋ ನಂಗೆ ಮಾಡಿಿ ವ್ ರೊಕ್ಕ ಬಂದ್್ರೀ ರೊಕ್ಕ ಪ್ರರಿಾಣಾಮವುಂಟಿಗೆ ಎಸ್ಂದ ಈ ದಕ್ಷಿಣನ ಬಿದ್ದ್್ರೀ ನಾವ್ ಒಣ್ಣೊನ್ ಸಾಲ ಇತ್ರಿ ಅದೆಲ್ಲ ಸಾಲ ಕಟ್ಟಬೇಕಂದ ಇಷ್ಟ ನೀ ಎಲ್ಲಾ ಮುಂದಾಗ್ಯಾರಿ ಕಟ್ಟಿವವ್ರಿ ಹೆಂಗ್ ಕಟ್ಟ್ರ ನೀವು ನಮ್ಮ ಕ್ಕ ಂಗ ಕಟ್ಟ್ರ ಅಂತ ಜಗಳ ಬ ಏನ್ ಮಾಡ್ತರಿ ನ ಒಂದ್ ರೂಪಾಯಿ ತಿಂದಿಲ್ರಿ ನಮ್ಮ್ಣ್ಣನು ಜಯದ ಮಾತ್ ಬಿಟ್ರಿ ಮಾತ್ ಬಿಟ್ರಿ ಎಿಂದ ಗಡಿ
ಬಾ ಬಿಡ್ಲಕ್ ಬಿಡ್ರಿ ಸಾಲ ಅದ ಮು ತದ ಮ ಅ ಲಾಸ್ಟ್ ನಿಮಪಟ್ಟ ನಿಮ ಒಳ ಬಿಿದ್ದಿ ಈಗ ನಿಮ್ಮ್ ಅಣ್ಣವ್ರಣ್ಣ ಕಡಿತಾನೆ ನಿಮ್ಮಣ್ಣ ಕೂಡಿರ ಮನೆ
ಹಾ ಹ ಇಲ್ಲ ರೀ ಅವ್ರ ಮನಗಾರಿ ನಮ್ಮ್ ಮನೆಗಿಂತ ನಾವ್ ಹೆಂಗ ಮ ಕಟ್ಟಿಗೆದರು ಅವ್ರ ಮನೆಗ ಅನ್್ರಿ ಅವ್ರೆಲ್ಲಾ ಡ ಮಾಡ್ರಿ ಟ್ಯಾಕ್ ಆದ್ರಿ ಮನಿ ಆದ್ರಿ ಮನಿ ಕಡ್ಚ ಅನ್್ರಿ
ನಿಮ್ಮ ಅಣ್ಣ ಈಗ ಇರ್ತಿದ್ದಲ್ಲ ಮೊದ್ಲು ಜೀವಂತವಾಗಿರಾಗ
ಹಾ ರೀ
ಇತ್ತ ದೋರಣೆಗರುತ್ತಾ
ನಾ ದೌರ್ಳಗ್ ಇರ್ತರಿೀ ನಂಬಲ್ಲಿ ಇರ್ತಲ್ರಿ ಬರ ಹೋಗೋದ್ ಬರೋದ ಅಷ್ಟೇ ಮಾಡ್ತರಿ ಹ್ಮ್ ಹ್ಮ ಅಲ್ಲಿರ್ತರಿ ಯಾಕ ಮನಿ ಕಟ್ಟಂದ್ರ ಅಲ್ಲಿ
ಮನ ಕೊಟ್ಟ ರ
ತೋನ್ ಮನಿ ಜಾಗ ಈಗ ತೋನ್ ಕಟ್ಟೇನ್ರಿ ನಾಕ ಮೂರ್ ನಾಲ್ಕ ರ ಹೂ್ ನೋ್ರಿ ಹ
ಅಲ್ಲ ಅಂದ್ರೆ ಜೀವಂತವಾಗಿರಾಗ ನೀವೆಲ್ಲಾ ನೀವುಲ್ಲ ಅಣತ ಕಲ್ತಿರಾಗ ತಗೊಂಡ ಕಟ್ಟಿದಾನ ಏನು
ಹ ಇಲ್ರಿ ಕಡೆ ಕಾದ್ಮೇ ತೂ ಕಟ್ಟಿರಿ ಹ್ಮ ಕಡೆ ಕಡಕ್ದೀ ಲಕ್ಕನಗಡೆ ಒಂದ್ ವರ್ಷ ಆಗಲ್ರೀ ಡಕ ಇನ ಏನ್ ಹೇಳ್ತಿ ಎಲ್ಲಾ ಆ ಸಾಲದೋರೆಏನ ತಳಮಗ ಇಟ್ಟ್ಣೇ ಅದಕ್ಕೆ ಆ ಸಾಲ ಮುಪ್ಪ ಆಗವ್ರ ನಾವು
ಅಲ್್ರೀ ಏನೋ ನಿಮ್ದುದು ಮದುವ ಆಗ್ಲಾತಾರ್ತಾರೆ ಸಣ್ಣ ಇನ್ನು ತಮ್ಮಗಳು ಎಷ್ಟು ಜನ ಐದಾರು ಜನ ಹೆಂಗ
ಮೂವೀ ಮೂವರ್ ಕಡೆಕ್ ಆಗಿರರಿ ಮೂವರ್ ಕಡೆಕ್ ಆಗಿರರಿ ಹೆಂಗ ಮಾಡ್ತ್ರಿ ಹನ್ಗೆಷ್ಟನ್ ಸಾಲ ಮಾಡಿ ಇಟ್ಟ್ರ ಎಷ್ಟ ಇತ್ತ ಅಂತಲ್ಕ್ರಿ ಹತ್ತು ಲಕ್ಷ ಸಮನೀಪತ್ ಸಾಲ
ಹಾ
ಎಲ್ಲಿ ಬಾವೆ ತೋಗಲ್ಲ ಅಂತ ತಂದ್ರೀವರು
ಏ್ ಸ ಹಗೆನ್ ತಗೊಲ್ಲ ಈಗ ಮದ್ ಮಾಡಿದ್ ಅವ್ರ ಅವ್ರ ಮದ್ವಿ ಮಾಡಿದಿ್ರಿಲ್ಲ ನೀವು
ಹ ತೊಂದಲ್ರಿ ಎಲ್ಲ ಬಂಗಾರ ನವ್ರ್ಯ ಇದಾರೀ ಎಲ್ಲ ನವ್ರ್ಯವ ಇದ್ದಾರೀ ್ರಿ ಅದಕ್ಕೆ ಬಿಡ್ ನೀವು ಏನ್ನ್ ಮಾಡೀ ಏನ್ ಸಮೀಪ ಬರಕ್ ಹೋಗಬಿಡ್ರಂತ ನಮ ನಾವ್ ದೂಡ್ ತಗೊಂಡಿವವ್ರೀ ಇದ ಮನ ಐತ್ರಿ ಜಾಗ ಐತ್ ಅಷ್ಟ
ಕಾಲ್ ಬರ್ತಿದೆ
ಆ